ನಮಸ್ತೆ ಸರ್ ನಮಸ್ತೆ ಸ ಆರಾಮ್ ನೋಡ್ರಿ ರಿ
ಏನ್ ಏ ನಡದ್ರಿ ಹೆಂಗಗೆ ಮಾಮ ಆರಾಮಲ್ಲ
ಹಾ ಆರಾಮ್ ನೋಡ್ರಿ ಊರ್ ಕಡೆ ಮಳೆ ಇಲ್ಲ ಏನಿಲ್ಲ ಬಾಳ ಇದಾಗಿಬಿಟ್ಟದ ನಮ್ ಕಡೆಗೆ ನಾ ಆರಾಮಾಗಿ ನೋಡ್ರಿ ನೀವ್ ಅರಾಮಿರ್ಲ್ಲ
ಹ ಆರಾಮ್ರಿ
ಹಾ ಹೊಲ ಮಾಡವ್ರಿ ಏನ್ ಮಾಡಿ ಅತ್ತಿ ಹಾಕಿವಿ ಮಳಿನಾಗ ಬರಲ್ ದು ಹ ಹ್ಮ ನಿಂದ ನ ಕಡ ಹೌದ್ರಿ ಆದ್ರಿ ಒಂದ್ ಎರಡು ಎಕರೆ ಮೂರಗಲಿ ಆದ್ರೆ
ಮೂರ್ ಎಕರೆ ಅದ್ರಿ ಒಲ್ಲ ಮತ್ ಈ ಹೆಂಗ್ ನಡದ್ರಿ ಮತ್ತ ಬೇರೆ ಹಾಕೇಬ್ರೀ ಚಲೋ ಚಛಲೋ ಭೂಮಿ ಹಾಕೇಬೇಕ್ರೀ ಏ ನಾನ ಒಂದ್ರೀ ಒಂದ ಐದು ಎಕರೆ ಆದದ ಒಂದು ಇನ್ನೊ ಒಂದು ಹದಿನೈದು ಎಕರೆ ಹಾಕ ನೀ ಪೂರ ಏನ್ ಮಾಡಿ ಗಳಿ ಬರ್ ಹೊಲ್ದು ಬೀಜ ನ ಆಟ ಹೊಲ್ದು ಅದೇ ೆನ್ಷನ್ ಅನ್ಟೆನ್ಷನ್ ಉಂಟದ
ಾರ ಏನ್ ಮಾಡತಿವಿ ಮಳಿ ಇಲ್ಲ ಏನ್ ಇಿಲ್ಲ
ಹೌದು ಬಾಳ
ಈ ಮಾಡ ಆಗ್ಯದ್ರಿ ಏನ್ ಮಾಡತೇನ್ ವರ್ಣ
ಹೌದೌದು ಬಂದ್ರ ಚಲ ಆದ್ರಿ ಎಲ್ಲಾ ರೈತರಿಗಿ ಅದೇ ಬತ್ತು
ಹೌ್ ನೋಡ್ರಿ ಹೇಳದ ಯಾರ ಏ ಒಂದ್ ಎಕರೆಗಲ್ರಿ ಒಂದ್ ಹತ್ ಸಾವಿರಕ್ಕ ಹದ್ಿನೈದು ಸಾವಿರ
ಮತ್ತ ಖರೀದಿ ಅಂದ್ರೆ ಎಷ್ಟ ಕೊಡ್ತಾರರಿ
ರರ್ದಿಲ್ೀ ಆಾಕ್ಯದ ಖರದಗ ಅಂದ್ರ ಎಷ್ಟ ಕೊಡ್ತಾರೀ ಜಾಸ್ತಿ ಹ್ಮ ಹೊಲ ಹಾಕಂತೀವರಿೀ ನಮ್ ಹೊಲ ಎಲ್ಲ ಬೇರೆ ಹಾಕಂದು ಹೆಂಗಏನ್ ಮಾಡ್ಕಲ್ರಿ ಒಡ್ತಿ ಕೂಲ
ಏ ಮಾಡವೋಗ್ರಿ ಹಂಗಂದ್ರ ಹಂಗ
ಮತ್ತು ವರ್ಣನ ಬರವಲ್ಲ
ಹೌದು ಮನ್ಷ್ಯ ಭೂಮಿ ಮ್ಯಾಲ ಬಂದ ಮ್ಯಾಲ ಏನ್ಂದ ಮಾಡ್ಲೇಬೇಕ್ರಿ
ಹೌದ್ರೀೌದ್ ನೋಡ್ರಿ ಯ್ದಾರ ಮತ್ತ್ಯಾನ್ ಏನ್ ಹಾ ಎಲ್ಲಾ ಆರಾಮಾರ ನಿವ್ ಕಡೆಗೆ
ಹ ನಮ್ ಕಡೆ ಏ ನೋಡ್ರಿ ಕಾಲೇಜ್ೋಗ ನಡ್ದ ಕಾಲೇಜ್ ನಡ್ದ ಡಲ್ ಕಲರ್ಗಕ್ಕು ಅದೇ ಪಾಸ್ ಗೀಸ್ ಮಾಡ್ಸಂದ ನಡ್ದ ಪಾಸ್ ಒಂದ್ ಆಗವಲ್ದು
ಹಾ ಬಸ್ ಮಾರಜ ಬ
ಹಾ ಮಾಡ್ಸವುಕ್ರಿ ಆ ಸಂತು ಸಂತು ಕಾಲೇಜ್ ಗೋತ ನನ್ೀ
ಹಾ ಓ್ತನಪ್ಪ ಓ್ತನ ಕಾಲದಕಟಾನ ನಿಂಗಪ್ಪನ ಹೋಗಲ್ಲಗೇನ್ರಿ
ಹೌದ್ರಿ ಟೆಂತ್ ಎಷ್ಟ ಆಯ್ತ್ ರಿಸಲ್ಟ್ ಒ ಸ್ಂತ ಒಂದು್
ಒಂದು ಫಿಫ್ಟಿ ಸೆವೆನ್ಷ್ಟ್ಗದ್ರೀ
ಫಿಫ್ಟಿ ಸೆವೆನ್ ರೀ ಯ ಚಲೋ ಮಾಡಕ ಹೋಗ
ಹೌದ ರೀ ಸ್ವಪ್ ಮಾಡಕಿತ್ರಿ ನ ರಿಸಲ್ಟ್ ಪಾರ ಸ್ವಪ್ ಮಾಡಲಿಲ್ರರಿ ಅದು ಕಿದಿ
ಹ್ಮ್ ಹೌದ್ರೀ ಚಲೋ ಮತ್ತೆ ಏನ್ ಮಾಡಗ ಬ ನಡತತ್ ಪಾ ರಿಸಲ್ಟ್ ಏನ್ ಮಾಡ್ತಿಪಾ ನ ಮಾಡ್ಿಕಲ್ ಅದು ಎಲ್ಲಿ ಕಾಲೇಜ್ ಎಲ್ಲಿ ಇಚ್ಚಿದ್ರಿ ಅ
ಇಲ್ಲಿ ಅಲ್ಲಿ ನಮ್ಮೂರ ಪಕ್ಕ ಒಂದ ಶ್ಯಾಪುರ ಆದ್ರೀ ಶಾಪು ಬಾಗ ಹೆಚ್ಚನ್ರಿ
ಶಾಹಪುರಗಚ್ಚ ನ
ಹಾ ಹಾ ಬಸ್ಕಲ್ಲ್ ಹೆಚ್ಚ ನೋಡ್ರಿ ಆಲಿಡೇರಾ ಸೈನ್ಸ್ ಏನ ಮಾಡ್ ಅಂದಿರಿ ಮತ್ತೆ ಹೂಡುಗ ಒಲ್ಲೆ ಆರ್ಟ್ಸ್ ಮಾಡ್ತೀನಿ ಅಂದ
ಆರ್ಟ್ಸ್ ಮಾಡ್ತೀನಿ ಅಂದ ಏನ್ ಹೌದ ಓ ಏನ್ ಮಾಡ್ಸ್ಬೇಕಿಲ್ಲ ಹುಡುಗು ಚಲೋ
ಹೌದ ಮಾಡಿಸಬೇಕು ಅಂದೇ ರಿ ಆರ್ಟ್ಸ್ ಮಾಡ್ತೀನಿ ಅಂದ ರಿ ಮತ್ತ ಏನ್ ಇಲ್ಲ ನೋಡ್ರಿ ಹೇಳ್ಬೇಕು ನೀ ಏನ್ ಆರಾಮಲ್ಲ ಈ ಮಳೆ ಒಂದ ಬಂದ್ರ ಸ್ವಲ್ಪ ಚಲೋತ್ ನೋಡ್ರಿ ಹತ್ತಿ ಗೀತಿ
ಆಕಡೆ ನಮ್ ಕಡಿಗಿ ಬಾಳ ಹೈರಾಣ ನಡದ ಬಿಟ್ಟದ ಏನ್ ಮಳೆ ಹತ್ತಿ ಬಿತ್ತಿ ಬಿಟ್ಟಿವಿ ನಾಟಡು ಬೆಳಿ ಪೂರ ಹೈರಾಣ ಬಿದ್ ಬಿಟ್ಟದ
ಹ ನಮ್ದು ನು ಹಂಗೆ ಆಗಿ ಬಿಟ್ಟ ನೋಡ್ರಿ ಮ- ಹಾ ನಮ್ದ ಹಂಗೆ ನೋಡ್ರಿ ಬಾಳ್ ಲಾಸಗ ಬಿತ್ತು ಹಾ ಗೊಬ್ಬ ಬರ ಸಿಗಕತ್ರಿ ಹ ಮಸಾಲೀ ಕುಡಕತ್ತಾರೀ ಒಂದು ಎರಡ್ ಕೊಡ್ತಾರ್ರೀ ಎಕ್ರಾಗ ಒಂದು ಎರಡು
ಏ್ ಪಾಣಿ ಮ್ಯಾಲ ಕೊಡ್ತಾರ ಏನ ಅದನ್ನ
ಹಾ ಪಾಣಿ ಮ್ಯಾಲ ಕೊಡ್ತಾರೀ ನ ಪಾಣಿ ಮ್ಯಾಲ
ನಮ್ಗ ಒಂದ ಅರವತ್ತ ಎಪ್ಪತ್ತು ಚೀಲ ಬೇಕಾಗ್ಯದ
ಹೌದ್ರಿ ನೋಡಂ ತೋರಿ ಯಾರಗ ಕೇಳ್ತೀನಿ ತೊಗೊರಿ ಯಾರ ಪಾನಿ ಗಿಣಿ ಇದ್ದ ಹಾ
ಹಾ ಹ ಅಂದ್ರ ಮತ್ತ ಊಟ ಆಗ್ಯಾದ್ರಿ
ಹಾ ಊಟ ಆಗ್ಯದ ನಿಮ್ದು
ಹಾ ನಮುದನಾಗ್ಯದ್ರಿ ಮತ್ತೆ ಏನ್ ನಾಡದಾದ್ರಿ ಸಮಾಚಾರ ಊರು ಕಡಿ ಹೌದ್ರಿ ಮತ್ತ ಮತ್ತೇ ಏನ ರಿ ನಿಮ್ಮ ಹುಡುಗ ಕಾಲೇಜ್ ನಿಮ್ ಮಲ್ಲು ಹೋತನಲ್ರೀ ಸಾಲಿಗಿ
ಸ್ಕೂಲ್ ಹೋತನ್ ನೋಡ್ರಿ ಸಿ ಬಿ ಸ್ಕೂಲ್ದಾಗ ಓದ್ತಾನ್ರಿ
ಸಿ ಬಿ ಸ್ಕೂಲಗ ರೀ
ಹಾ ಅಲ್ಲಿ ಹಚ್ಚಿದೀರಿ ಅಲ್ಲಿ ವಾಲೆ ಅಂತರಿ ಹುಡುಗ ಊರಾಗ ಪಾಸ್ ಆಗಿದ್ದ ಹೋಗಂತಂದ್ರೆ ವಾಲೆ ಅಲ್ಲಿ ವಾಲೆ ಅಂಡಿದರಿ
ಹಾ ರೀ
ಅದಕ್ಕೆ ಮತ್ತೆ ಯಾಕಂತ ತಂದು ಮತ್ತ ಇಲ್ಲಿ ತಂದ ಹಚಿವ ರಿ ಶಾಪುರ ದಾಗೆ ಸಿಲಿಂಡರ್ ಇದು ಕೊಡವಲ ಅಲ್ರೀ ಇನ್ನೊಂದ ಇನ್ನ ಓಟಿಗ್ ಬಡವಲ್ದ್ರಿ ಅದ ಯಾಕ ಓ ಟಿ ಪಿ ಬಂದ ಹೋಗಿ ಹೋಗಿ ವಾಪಸ್ ಬಂದಿರು ಓ ಟಿ ಪಿ ಬರವಲ್ದು
ಹೌದ್ರಿ ಮತ್ತ ಅಂದ್ರ ಏನ್ ಲೈನಿಂಗ ಹಾಚಲ್ಲ ಅಂತ ಏನ್ರಿ ಇವರ
ಹಾ ಲೈನಿಗೆ ಹಚ್ಬೆಕ್ ಯಾವು ಓಟಿಗೆ ಬಂದ್ರೋಗ ಹೋತರ ಚಿಡ್ಡಿ ತಗೊಂದ್ರೆ ಅವಾಗ ಸಿಲಿಂಡರ್ ಸಿಗತ್ರಿ ಇಲ್ಲಾಂದ್ರೆ ಇಲ್ಲ
ಹೌದ್ರಿ ಮತ್ತ ಏನ್ ನಾಡದ್ದುಡ್ರಿ
ಮತ್ತೇನ್ ನೋಡ್ರಿ ಅಳಿಯದೇರಾ ನೀನ್ ಹೇಳ್ಬೇಕ
ಒಳಕ್ ಒಳಕ್ ಮಾ ಹ ಹೋದ್ರಿ ಮತ್ತ ಎಲ್ಲಾ ಆರಾಮಾಗಲ್್ರಿ ಮನ್ ಕಡೆ
ಹ ರಿ ಹಾ ಎಲ್ಲಾರ ನಿಂಗಪ್ಪರಾರ ಇಸು ಹರ ಜಡಗೆ ಅಂತ ನಮ್ಮ ಅಳಿಯ ಹಾನ ರಿ ಅವ್ನ ಸಾಲಿಗೆ ಹೋಗಂದ್ರ ಹೋಗಳೀ ನಮ್ಮ್ಸು ಹಳೆದಾರ ನಾವ್ನಾ ಒಬತ್ನೆ ಬಿಟ್ಟನ್ ರಿ ಸಾಲಿ ನೋಡ್ರಿ ಹೆಂಗರ ಮಾಡಿ ಹಚ್ ಹಚ್ ಬೇಕ್ ಅಂತ ಮಾಡಿವಿ ಸ್ವಲ್ಪ ಅದಕ್ಕೆ ನೋಡ್ರಿ
ಹಾವು ಕಲ್ಲಿ ಹುಡುಗರಿಗ ಆನಂದ್ ವಿಶ್ವ ವಿದ್ಯಾಲಯ ಆನಂದ್ ವಿಶ್ವ ಲ್ಲ ಕೇಳಾರ ಜೈ ಫಸ್ಟ್ ರೋಡಾಗ್ ಅಲ್ಲಿ
ಹೌದಾ ನೋಡ್ರಿ ಒಂದು ಮೂವರ ಆತರ ಮತ್ತ್ ನೋಡಿ ಇವನ ಅಂತಾನ ಅಳೆಯದೇರು ನ ನಮ್ ತಮ್ಮನ ಇವ ಜಡಗ ಒಬ್ಬ ಅಂದ್ರೀ ಜಡಗಂತ ಮೂರ್ ಬಯದ್ ಹಚ್ಚಿ ಬಿಡ ಮತ್ ನೋಡ್ರಿ ಸವಪ್ಪ
ಅ ಒಂದ ಮೂವರ್ ನಾಲ್ಕು ಮಂದಿ ಎಲ್ಲಲ್ಲಿ ಹಚ್ಬಬೇಕಕ್ಪ್ಪಾ ಡರೆಕ್ಟ್ ಮಾಡ್ಸಿ ನಡತಿದ ಹುಡುಗರ್ ಸಾಲಿಗೆ ಹೋದವ ಎಲ್ಲಿದ್ರು ಹೌದು ಇಲ್ಲಿ ಹುಡುಗರು ಏನ್ ಶಾಲಿ ಶಾಲಿ ಹೋದವಲ ಏನಿಲ್ಲ ಹುಡುಗರು ಬಾಳ ಹರಿಣ್ಯ ಕತ್ತು ಬಿಿಟ್ಟು ಅದ ಹ ಮತ್ತ ಮತ್ತ ನೀವ್ ಏನ್ ಕೆಲ್ಸಕ್ ಹೋಗಬೇಕಾಯನ್ರಿ ಇಲ್ರಿೀ ಬೆಂಗ್ೂರ್ ಹೋಗು ಕಾಯನ ಇಲ್ಲಿ ಇ ಅವ್ರಗರ
ಇಲ್ಲ ಹೋಗ್ಬೇಕ್ರೀ ಹಾ
ನಾವ ಮುಂದಿನ ತಿಂಗ್ಳ ಹೋದ್ರರಿ ಏನ್ರಿ ಮುಂದಿನ ತಿಂಗಳುಮತ್ತೆ ರಂಗನಾ ರಂಗನಾಾರ್ ರಂಗಣ ಆರಾಮನಲ್ರರಿ ರಂಗಣ
ರಂಗಣ ರಂಗಣ ಮನ್ಯಾಗ ಅನ್ರಿ ಮತ್ತೋಡಿ ಬಂದ್ ನೋಡ ಇಲ್ಲ ಬೇಡ ಸಬ್ ಏ ಒತನ್ ರೀ ಅವದ ನಡ ಒಂಟ್ರ ಅವರು ಹಾ
ಹ ಮತ್ತ ಮತ್ತೆ ನಡದ್ರ ನಿಮ್ ಊರ್ ಕಡೆಗೆ ಮತ್ತೆನ್ ಏನ್ ಮತ್ತೆ ಕ್ಯಾನಲ್ ನಿರ್ಗಿರು
ಏ ಈಗ ಯಾವ ಕ್ಯಾನ್ಸಲ್ ನೀರ್ ಬೊತ್ತಾರೀ ಈಗ ಯಾವ ಕೆನಾಲ್ ನೀರ್ ಇಲ್ಲ ಏನ್ ನೋಡದಾರ
ಏನಿಲ್ಲ
ಹೂ ಹೂ ಏನಿಲ್ಲ ನೀರ್ಲ್ಲಾ ಏನಿಲ್ಲಾ ಏನ್ ಮಾಡ್ತ್ ನೋಡ್ರಿ ಹೂ
ರೈತ್ ರೈತರಿಗೆ ಬಾಳ ತೊಂದರೆ ಆಗಬಿಟ್ಟು
ಏ ರೈತರಿಗೆ ಬಾಳ ತೊಂದರೆ ಆಗ ನೋಡವಿ ಈಗ ಅದಕ್ಕೆ ನಾವು ಇದೊಂದ ತಿಂಗಳ ಬ ಬೆಂಳೂರ್ ಕೆತ್ತತ್ಬೇಕಂದ್ ಮಾಡ್ಬಿಏಾ
ಹೌದ್ರಿ ಬೆಂಗ್ಳೂರ್ಗಊ್ರಿ ಇಲ್ಲಿ ಏನಾದ ಊರಾಗ
ಮತ್ತೆ ಹತ್ತಿ ಗುತ್ತಿ ಹಾಕಿವ್ರಿ ಮತ್ತೆ ಈ ಲಾಸ್ ಆತ್್ರರಿ ಏನ್ ಮಾಡ್ಬೇಕು
ಹೂ ಹೌದ್ ಹೋದ್ರಿ ಹೆಂಗಗೆ ಅದ ಮತ್ತ ಏನ್ ಮಾಡ್ತರಿ ಮತ್ತೇಲ್ರಿ ನೀವು ಊರಾಗ ಊಟ ಎಲ್ಲ ಚಲೋ ಸಿಗತ್ರಿ ನಿಮ್ ಬಲ್ಲಿ
ನ ಮೂೂರ ಅದೇನ್್ರೀ ಇಿಂದ ಸಿಗ್ತದ್ರೀ ಕಾನನ್ವಾಳಗ ಮನಸ್ತಾವ್ರಿ ಚಾನಾವಳಿ
ಭೀಮಾಬ್ ದೊಡೋರ್ ಹೆಂಗ ರೀ ಭೀಮ ಭೀಮಾಬ್ ದೊಡೋರ್ ಎಲ್ಲ ಆರಾಮ ಅಲ್ರರಿ
ಹ ಆರಾಮಾರ ನೋಡ್ರಿ ಅವ್ರನ ಮೊನ್ನೆ ಬೆಳೂರ್ಗ್ ಹೋದ್ರ ಬಂದ್ರ ಅವ್ರನ ಇಲ್ಲಿ ಯಾರ ಹೂ ಹೂ ಊರಾಗಾರ್ರಿ ರಾಚಲ್ ಬಂದಲ್ರಿ
ರಾಜಾಚಲ್ ಅಲ್ರಿ ಹ ನಾಯ್ಕಲ್ ಆ ನಾಯ್ಕಲ್ಗಿ ಚಂದ್ರಖನ್ ಮ ಹೇಳ್ರಿ ಏನಂದ್ರಿ ಹುಡುಗಿ ಏನ ಕೈ
ಹೌದ ಕೈ ಮೊನ್ನೆ ಕೈ ಮುರಿದಿತ್ತು ಆರಾಮಯದ ಈಗ
ಹಾ ಹಾ ರೀ ಮತ್ತೆಲ್ಲಾ ಶೇಗಪ್ಪ ಕಕ್ಕ ಅವರೆೆಲ್ಲಾ ಅರಾಮಾರಲ್ರಿ
ಹಾ ಎಲ್ಲಾರರಾಮಾರ ನೋಡ್ರಿ ಎಲ್ಲಾರ ಆರಾಮನ್ಳಿದಾರ ಹಏ ಇಲ್ರರಿ ಅವ್ರಪ್ಪರಗ ಇತ್ರಿ ಅದ ಅವ್ರಪ್ಪರ ಡೆತ್ ಅದ್ರಲ್ಲ ಅವ್ರಿಗೆ ಬರಲಿಲ್ಲ ಅದು
ಹಾ ಹೋಗವಲ್ರನ್ರಿ
ಹಾ ಇಲ್ಲ ಮತ್ತೆ ನ್ ನೋಡ್ರ ಹೇಳ್ಬೇಕು ನಿಮ್ ಕಡೆ ಹೆಂಗ್ ನಡದ
ಯ್ ನಂಬಲ್ಲಿ ಏನಿಲ್ಲ ಊಟ ಎಲ್ಲಾ ಚಲೋ ಸಿಗತ ನಮ್ದು ಲ್ಲ ಕಾಲೇಜ್ ಹೋದು ಮಧ್ಯಾಹ್ನ ಒಂದವರೆಗ ಬರದು ಆಯ್ತ್ ಮತ್ ಹಾಸ್ಟೆಲ್ ಹೋಗೋದು ಆರಾಮದ್ ನೋಡ್ರಿ ನಮ್ಮನ ಜೀವನ
ಹ್ಮ ಹಾ
ಅದಕ್ಕೆ ನಾ ಮತ್ತ ಮಾಮರಿ ಏನ್ ಮಾಡಕತಾರ ಅಂತ ನಾವ್ ಹಚ್ಚಿದೀರಿ
ಹೌದೌದ್ೌದ್ರಿ ಆರಾಮಲ್ಲ
ಹಾ ನಾವ್ ಆರಾಮವ್ರಿ ನೀವ್ ಆರಾಮತ್ರಿ ನಾವ್ ಆರಾಮ್ದಂಗ್ರೀ ಸರ ಹ್ಮ್ ಮತ್ತ ಸಂತನೇನ್ರೀ ಪಾಸ್ ಆಯ್ತಿಲ್ರಿ
ಹಾ ಸಂತ ಪಾಸ ಏ ನೋಡ್ರಿ ಸಂತ ಸೆಕೆಂಡ್ ಕ್ಲಾಸ್ ಆಗ್ಯದ ನಮ್ಮ್ ಸೈಲ ಅಂತ ನಮ್ ಸಸಿ ಒಬ್ಬ ಯಾಕಿ ನಮ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯ ಬೆಂಗ್ಳೋ ಹಾ ಬೆಂಗ್ಳೋರು ಆಗ ಚ್ರ
ಏನ್ ಸ್ವೀಟ್ದ್ ಏನಂಗ ಕೊಟ್ಟಿಲ್ರರಿ ಸ್ಂತ
ಹ್ಮ ಹ ಕ್ವಾಟರ್ ರೀಟ ಬೇಡಪ್ಪನ್ ಕೊಟ್ಟಿದ್ರ ಹ್ಮ ಹ್ಮ್
ಹ ಸ್ವೀಟ್ ಮತ್ತೆ ಅ್ ಚಲೋ ಅತ್ವ್ರೀ ಮತ್ತೇಏನೇನ್ ಮಾಡಸ್ಬೇಕ್ರೀಿ ಹುಡುಗು ಸೈನ್ಸ್ ಮಾಡಸ್ಬೇಕಿಲ್ರರಿ ಸಂತ
ಸರಿ ಮಾಡಂತನ್್ರೀ ಅವ ಒಲ್ಲೆ ಆರ್ಸ್ ಮಾಡತ ಅಂತ
ಆಟ್ಸ್ ಮಾಡ್ತಂಗ ಅವರು ಅವ್ರದ ಇಷ್ಟ ಬಿಡ್ರಿ ಒದ್ತಾರಲ್ರರಿ ಅವ್ರು ಅವರು ಓದ್ತಾರ ಅವ್ರ ಮತ್ ಕೇಳ್ಬೇಕಕ್ು ಹ್ಮ್ ಅಷ್ಟೆ ಅದ್ರಿ ಮಾಡ್ಸ್ಬೇಕಕ್ ಮತ್
ಹ್ಮ್ ಹಾ ್ನ್ಿ ಕಾಯಕ್ ಬತನ್ರಿ ಒಂದ್ಿನ ಬಿಡಲ್ಲ ಹೇಳಿದಾರ ಓ್ತನ್ಿ ಹಾ ಮತ ಮತ
ಮತ್ತ ಮ ಬರ್ತಿ ತೋ್ರಿ ಊರ್ ಕಡೆ ಯಾವಾಗ
ಹೌದು ನಯ ಬರಿ ಬರರಿ ಆದ ಬರರಿ ಯಾವಾಗ ಬರ
ಆಯ್ತು ಊರಾಗ ಮತ್ತ ಏನ್ ಮಾಡಡದ್ರೀ
ಊರಾಗ ಏನ್ ನೋಡ್ರಿ ಇ ಮಳಿ ಬರದ ಇದಾರ ಅದಕ್ಕೆ
ಹೌದು ಮಳದೊಂದ್ ಬಾಳ ಹಾಣ್ ಬಿಟ್ಟದ್ರೀ ಎಲ್ಲ ಕಡೆ ಈ ಬರೇ ಮಳಿ ಮಳೆ ರೈತರು ಬಾಳ್ ಪರದಾಡ್ ಒಳಂಗ ಆಗಿಬ ಬಿಟ್ಟದ್ರರಿ ಏನ್ ಮಾಡತ್ರಿ ಇಪ್ಪತ್ತ ಎಕರೆ ಹೊಳಗ ಮುಟ್ಟ ಹತ್ತಿ ಲಾಸಿಗೆ ಬಿದಬಿಟದ ಬೀಜ ಬಿತಿವಿ ಏನ್ ಮಸಾಲೆ ಹಾಕ್. ಆದಿಲ್ಲ ಮಸ್ ನೀರ್ ಏನ್ ಮಳೆನೇ ಬರೋಲ್ ಎಲ್ಲಿ ಏನ್ ಆಕ್ತ.
ಏನ್ ಹಾಕ್ತರಿ ಸುಮ್ನೆ ಏನ್ ಎಲ್ಲಾ ಲಾಸ್ ಹಾಕತ್ ಏನ್ ಮಾಡತ್
ಸ ಲಾಸ್ ಆಗ್ಗುತ್ರಿ ಹೌದು ನಿಮ್ದ್ ಹೆಂಗ್ರೀ ಮತ್ತೆ ಹೆಂಗ್ ಮಾಡ್ತರಿ ಇವೆಲ್ಲಾ.
ಹ ಮತ್ತ ನ್ ಮಾಡತಾರೀ ಮತ್ತ ತಂಗ ಮಳ ಬತ್ತ ನೋಡ್ಬೇಕಕ್ೀ ಇದಂದ ತಿಂಗಗಳ ಮಳ ಬರ್ಲ್ಲ ಅ ಮತ್ತತ್ ಬೆಂಗಳೂರಿಗೆಗ್ ಹೋಗ್ಬೇಕು ದುಡ್ ಹಾಕ ಮಂದೆ ಹ್.
ಹ್ಮ್ ಏ ಜಡಗ ಅವ್ರ ಆರಾಮಾರ್ರಿ
ಹ್ಮ್ ಹ್ಮ ಜಡಗುನ ಆರಾಮ್ ಮಾಡ್ರಿ ಏನ್ ಜಡಗು ಸ್ಕೂಲಿಗ್ ಹಚ್ಬೋಗ್ರಿ
ಏ ಹೋಗಂತೀವ್ರಿ ಒಲ್ಯ ಅನ್ನಕತ್ತನ್ರಿ ಅವ. ತೀಸ್ ತಂದಿವಿ ಅಚ್ಚಿ ಬರಬೇಕ್ ರಿ ಹೋಗಿ. ಹಾ ಆಯ್ತ ಆಯ್ತ್ರಿ ಕಟ್ ಮಾಡ್ಲರಿ. ಹ್ಮ್ಮ್.